ಹಲೋ... ಇನ್ನೂ ಮಾಡು. ಹ. ಹಲೋ.... ಹಲೋ.... ಮಗ. ನೂರಿಗೆ ಹೋಗ್ಬೇಕಕ್ಂತ ಅಂದಿದ ಗೋರಮ್ಮ ಇವತ್ತು.
ಹೋಗಿದ್ದಿ.
ನಾ ಊರಿಗ ಹೋಗ್ಬಬೇಕಂದಿದ್ದ ಇಲ್ಲ ಹೋಗ್ಬಂತ ರೆಡಿ ಆಗಿದ್ದ ಉಲ್ಟಿ ಅಲತ್ತದ ಜ್ವರ ಬಂದವ. ಹೊರಗೆ ಬಿಸಿಲ್ ನೋಡ್ರಿ ಚಕರ್ ಹೊಂಟದ.
ಹಾ...
ಅದಕ್ಕೆಲ್ಲಾ... ಹೋಗ್ಬೇಕಂತ ಅನ್ಕೊಂಡಿದ ಮತ್ತು ನಾಳೆನೆ ಸಲ ಬಿಟ್ಟು ನಾಳೆಗೆ. ಾಬ ಇವ್ರ್ದ ಅಸೈನ್ಮೆಂಟ್ ಬರೋದ ಆಗಲ್ವಾ ನನ್ ಕೈಲಿಂದು..
ಬರದಲ್ಲಿಲ್ಲ.
ಹ ನಂಗ್ ಬರ. ಕ್ಕೆ ಮನಸ ಆಾಗಲ್ಲ ದನ್ ಮುಗ ತಲ್ಲಿಿಖರಬ ಅಲ್ಲ ತಿ ಕಡೆ. ಇದು ಸೋದಾಗ್ನು ಹೇಳ್ತನಿ ಇದು ಇದು ಯಾ ಪದಕನ್ ಜೊತೂ ಸೋತ್ ಮಾತಾಡ್ತನಿ.
ಹ್ಮ್.. ನಿನ್ ಬರ್ಲಿ ಆಗ್ಯದ ಒಂದ್ ಸಾವ ಮುಂಜಾಡದ ಟ್ರೈ ಮಾಡಿ ಮಾಡತಿದಲ್.
ಹ್ಮ್ ಈಗ ಎರಡು ಮೂರ್ ಸರಿ ಜೀರೋ ಜೀರೋ ಅದು ಅವು ತಸ್ಕೊಳಿನಿ. ನಿಮ ಕಾಲ್ ಮಾಡಿದಾಗ ಅದು ಎತ್ತಿಲಿಲ್ಲ
ನಮ ಬಲ್ಲಿ ಬಂದೇ ಇಲ್ಲ ಎತ್ತಕ್ಕ ಅದು ಬಂದ್ರ ಇಲ್ಲ ನ ಎತ್ಬೇಕ ನಾ ಎತ್ ಬೇಕಿಲ್ಲ ಅ ನ ಬರ್ಲೇ್ಯವ ನಂಬಲ್ಲಿ ನಾ ಹಚ್ಚಿದ್ರರು ಬಂತಿಲ್ಲ ನಿ ಹ
ಈಗ ರಿಫ್ರೆಶ್ ಮಾಡಿದ್ದಲ್ಲ ಅದಕ್ಕೆ ಮಾಡಂತ ಬಂದಿದ
ನಾ ರಿಫ್ರೆಷ್ಂ ಮಾಡಿಲ್ಲ
ಹ್ಮ್ ಮಾಡ್ಬೇಕು ಒಂದ್ ಸರಿ ಮಾತಾಡ್ದ ಅಂದ್ರೆ ಒಂದ್ಸರಿ ರೀಫ್ರೆಶ್ ಮಾಡ್ಬೇಕು
ನಮ್ದಲ್ಲಿ ನಮ್ಮ ಮಮ್ಮಿ ಬಿ ಬಂದರಲ್ಲ ಮುಂಜೆಡು ಸಾವ್ರಪಲ್ಲಿ ಐತೆಲ್ಲ
ಏನ್ ಮಾಡ್ದಿ
ಮಮ್ಮಿ ಮಮ್ಮ ಅ ಮಮ್ಮ ಅಕ್ಕ ನಮವ್ಯ ಭ ಬಂದು ಬಂದ್ ಗತ್ತಾಯತ
ಏನಂದ್ರರು ನೋಡಿರಮ್ಮ
ಏನಂತ ಚಲೋ ಅಂತ ಹೇಳಬ್ರ
ಹ್ಮ್
ಹ್ಮ್ ಗೊತ್ತಿತ್ತ ಅಂದಾರ ಹೊ ಮ ಟ ಊಟ ಮಾಡಿದ
ನಿಮ್ಮ ಅಕ್ಕಳ ಯಾರು ಇಲ್ಲ
ಅಳೋ ಜಾವರಕ
ಬಂಧಳಕ್ಕ
ಯಾರು ಬಿಟ್ಟ ಬಲ್ಲ ತ ಮಾಡಾರ
ಹ ನ ನೀ ಬಿಟ್ರ ಹೋಗಕಲ್ಲ ನೀ ಕೇಳ್ದಿ ಅದು ಪೂಜೆ ಅಕ್ಕಾಗ
ಏನು ರೂಮ್ ಇಲ್ಲ ಹ್ಮ್ ಹ ಹೋಗಾ ಮಂದಾಳನ್ ಸುತ್ತ ನೋಡಕ್ ನಾಳೆಲ್ಲ ಆಬಿಟ ನಸ ಮು
ನಾಳಿಗ ಒಂದ್ ದಿನ ಮುಗೀತು ಮುಗತಲ್ಲ ಎಲ್ಲಾ ಇವೆ ಫೈನಲ್ಆ ಜಿಮತ್ ಹಸಮಂ ಕಡ ಇರ್ತಾವಲ್ಲ
ಆಗ ಫೋಟ್ ತಕೊ ಬಂದ್ರೆ ಕಿಸದಿ ಈ ನೋಡ್ ಸಾಯ್ಬೇಕ ಒಂದಮ್ಮ ವೀರೇಶ್ ಹೊರ ಹೊರ ವಾಪಸ್ ಕಳ್ಸ ಕಸ್ತಂದ ಸಾಯ್ ಹೊಡಿಬೇಕು ಅವ ನ ಏನಿಲ್ಲ
ಏನ ಇಲ್ಲ ಪೋರ್ಟ್ಸ್ ಪರ್ಟ್ ಅದ ಯಾರ್ ಮಾಡ್ತಾರೋ ಅದೇ ಮಾಡ್ಕೊಡ ತೋಲಕ್ ಬಿಡ್ಲಕ್ನ ಏನು ಟೆನ್ಷನ್ ತಗೊಂಬರೋ ನ್ ಸರಿ ಬಿಟ್ಟ ಬಿಟ್ಟ
ಈಸತ್ತ ತೋಲಿಕ್ ಅಂದ್ರ ಅವನಿಗೆ ಅ ತೋತೃತಕ ಪ್ರೃತರ ಗು ಕೊಡ್ಲಿಕ್ಕಂದ್ರ ಕೊಡ್ಬಡ್ ನೀ ಬಿಡು ಅ ಕಡೆತ್ತ ಪಾಯಸಕ ಎಷ್ಟ ಬೇಕ ನೂರು ರೂಪಾಯಿ
ಬರಿ ಏನ್ ಮಾಡ್ಬೇಕು ಕಟ್ಟೆ ಮಾಡ್ಬೇಕು ಕೇಟ್ ಕೊಡ್ಬೇಕು ಅಟ್ಟೆ
ಹ್ಮ್ ಆ ಮತ್ ವಾಸದ ಭಿ ಅಟ್ಟು ಎಲ್ಲ ಮಾಡ್ಕೊಟ್ರ ಕೊಟ್ಟ ಮಟ್ಟೆ
ಹ್ಮ್
ಹ್ಮ ಕೊಡಬೇ ಕೊಡದಿತ್ತ ಅಂದ್ರೆ ಅಷ್ಟು ಆಟ್ ಆಫ್ ಕೊಡ್ಬೇಕಕ್ ಅಕಷ್ಟ ಅಪ್ಪಟ್ಟು ರ ಖರ್ಚ್ು ಮಾಡಿ ಸುಮ್ಮನೆ ಜಾರ್ ಸ್ಪೊಂಡ ಬತ್ತ ಅವ್ರಗನ್ ಪಕಟ್ಬಿರ್ತನ್
ಅಗೌ ಅಗೋ್ ಮಾಡ್ತ ಸು ಸ ಸಾಫ ಮಾಡಟ
ನೀನ್ಯ ಮಣಕಲ್ಲ ಪತಾ ನಾರ ಏನ್ ಹೊಟ್ಟೆ ಟೆನ್ನ್ ತಿಪ್ಪೂರ್ ಲಾಗ ಹೊ ನ ಸೀಾ ಮಾರ್ಕ್ಸ್ ಕಟ್ ಮಾಡಂತ ಹೇತನ ನಾ ಏನ್ ತಲಿಖರಾಬ ಆಗ್ಯತ್ಲಿ ಇವ್ರರು ಜರಾಕ್ಸ್ ಮಾಡಿ ಮಾಡ್ಕೊಡ್ಬೇಕು ರಾಂಗ ಅದ ರಾಂಗ ಅದ ಅಂತರ್ ಅಂತ ನಾವನ್ ಹೇಳ್ಕೋದು
ಮತ್ತ ಆ ನಂಗಗೆ ಈ ಹಾಸ್ಟಲ್ ಸಾಾಗುವ ಯಾವಾಗ ಮುಗಿದು ಅಂತ ಅನ್ಸುತ್ತೆ ದ ಇಲ್ ಒಟ್ಟೆ ಮನ್ಸ ಬರ್ಲಾ ಮಾನ್ಸಿಕಿ ಅಲ್ಲ ತಲಿ ನಿಂ ಕಾಲೇಜ್ ಬಿ ಸಾಕತಿ ಈ ಹಾಸ್ಟೆಲ್ ಬಿ ಸಾಕ್ಯದ ಯಾವಾಗ್ ಬಿಟ್ಟ ಯಾವಾದ್ರ ಊರಿಗೆ ಹೋಲಿ ಅಂದಂಗ ಅನ್ಸತ್
ಹ ಮಾಡಡ
ಇಲ್ಲಿ ನಾಡು ವರ್ಷ ಇಲ್ಲಿ ಒಂದೇ ವರ್ಷ ಇತಿ ನಾಪ್ಪ ನಾ ಸೆವಂತತ್ಮ್ಮಿ ಇರಂಗೇಲಿ ಇಲ್ಲಿ
ನಾ ಆತಾ ಇಲ್ಲೇ ಎಲ್ಲಿ ಈಗ ಹೋಗಲ್ಲ
ಇವ್ ನಾಯ್ಗೋ ನಮ್ಮ್ ಮನೆಗಿಂದರ್ ಬಂದ್ ಇ ಸಂಡೆ ಬಂದ್ ಸಿ ಒಂದ್ ವರ್ಷದನ್ ಫೀಸ್ ಕಟ್ಟುತಾರಂತ ಹಾಸ್ಟೆಲ್ದು ಇ
ಇಲ್ಲಗ ಫಸ್ಟ್ ಫಸ್ಟ್ ಇ ತೋತಾನ ಇಲ್ಲ ನಲ್ವತ್ತೆರಡು ಸಂ ಸ್ಟಾರ್ಟ್ ಆಗಣ ಈ ಈ ಕಟ್ಟೋತಾರಲ್ಲ ಮುಂದಿನ ತಿಂಗಳು ಮತ್ತ ತು್ ಸ ಕಟ್ಟಬೇಕ
ಓ ಹಾ ಹಾ
ನಾಳೆ ಏನ್ಓದ್ಬೇಕ ಏನ್ ಇದನ್ನ ಪ್ರೋಗ್ರಾಮ್ಗಳು ಇಲ್
ಹಲೋ
ಹ್ಮ
ಹ ಯಂದ ನೀರು ಮನಸ್ಸ ಬರ್ಲಗೆ ಅದ ಗರಾಮ ಎಷ್ಟ್ಟು
ಬಾರವಾ ಕಲ್ಲ
ಅದಲ್ಲಾ ಬೆಡ್ ತಳ ಹಾಕಿರ್ಲ ತಳ ಮಕೊಂಡ್ ಮಕೊಂಡ್ ಬನ್ಸತದೆ ಏ ನಂಗ
ಮತ್ ನಾಲ್ಕು
ಅವನ್ ಹಾಕಕ್ ಒಬ್ಬ ಕಿಳಿಂದ ಬ ಲ್ಲೇ ಅವ್ರ ಇಬ್ರು ಒಬ್ರು ಹೋಗ್ಯಾರ ನಾವವು ಅದರ್ಲಿಂದೇ ಬ ಇಷ್ಟ ದಿನ ಹಿಂಗ್ ಮಕೊಂಡ್ ಮಕೊಂಡ್ ಇರ್ತಿ
ಅದ್ರ ಮ ಅದು ಇಲ್ಲ ಏನ್ ಮಾಡೋದು ಅವರು ಅ ಕಲ್ಲಕ ಅಕ್ಯಾರೆ ಬಾನು
ಆಕೆನು ಕೈಲ್ಲಲ್ಲ ಆತುದೆಏ ನ ಕರ ಕೆಟ್ಟ ಗಿಡ ಡ ಆವ ಹ ದೊಡ್ಡ ದೊಡ್ಡಡು
ಕ್ಕ ಮಖ ಹೋಗಿ ಅವ್ರು ಬರತನ
ಹ್ಮ್ ಅದವಿ ಕರದೆೆಲ್ಲಾ ಹ ಹಂಗೆ ಎಲ್ಲಾ ಹ್ ಸಾವ ಹಾಗಾದ ಈ ಗರಾಮಯ ಹಾಸ್ಟೆಲ್ ಬಿಟ್ಟ ಹೋಗಿ ಚಲೋ ಮಾಡಿದವ
ಹ್ಮ ಎಲ್ಲಾ ಚಲೋ ಮಟ್ಟನ್ ಕೆಲ್ಸ ನೋ ಹ ಹೊತ ಮ
ನೀ ಮನೆಗಿಂದವರ್ ಬಿಟ್ ಚಲೋ ಮಾಡ್ಯಾರ
ನಮ್ಮ್ ಮನೆಯವರಿಗೆಲ್ಲ ಗೊತ್ತಾಗ್ತ ನಿ ಮನನವ್ರಿಗೆ ಗೊತ್ತಾಗಲ್ಲ
ನ ನ ಮನೆ ತಲ್ಲಿ ರ ಮಾಡತ ತ ನ ಹ ಅಸಲ್ಲ ಎು ಮನಸಲ ಗರಮ ಎಷ್ಟು ಈಗ ನೋಡ್ರಿ ಹೋಲಿ ಹೋಲತ್ತದ ಎಕಡೆಕಡೆ ಹೊಓಡಾಡ್ಲತ್ತ ನಂಗೆ ಗೊತ್ತಾರಲ್ಲದ ರೂಮವಿ ಹೋಗ ಕೆಲ ಬೇರೆ ರೂಮ ಹೊಲಾತ ಬಾಥರೂಮ ಗಾಡಿ ಹೊಲಾತ ನೀಗ ಹ ಸೂ ಸಂಟನ್ಸ ನೋ ಸಾತಾಗದಪ್ಪಾ
ನಂಗೆ ವ
ನೀ ಬ ಬೆಂಗಗಳೂರ್ಕ್ ಹೋದಂದ್ರಲ್ಲ ಹೊರಾಮಾನ ಬರಲ್ಲ ಒಳ್ಳಿ ನಾನು ಅದ ಕ ಇತ ಸುಟ್ಟಿ ಯ ಕುಡ್ತ ನ ಹೊಟ್ಟೆ ಬರಂಗಿ ನೋಡುವ ಈಗ ಇವ್ರ ಎಲ್ಲಾ ಅಸೈನ್ಮೆಂಟ್ ಕೊಡ್ಬೇಕಲ್ಲ ನಾವ್ ಕೈಲಿಂದ ಬರದೆ ಅವಲಗ ಅದ
ನ ತ ಕೊ
ನಂಗ್ ಬಯಲಜಿ
ಅದು ಅವ ತರ್ಕಂಬ ತರ್ದು ಮಾಡಿ ನೋಡಿದ್ರ ಸೊಂಬರಲ್ಲ ಅನ್ಸುತ್ತಾ ಸುಮ್ ಕೊಟ್ಟಿದ್ಕು ಮುಚ್ಕೊಂಡ್ ತೊಗೋಲ್ಲ ಅದ್ ತೆಗುದ್ ತೆಗುದ್ ನೋಡ್ತಾರ
ಏನ್ ಮಾಡಬೇಕು ಆ ಬೈಲೋಜಿ ಥಾರ್ಸ್ ಡೇ ಸಾ ಹಾ ಥಾರ್ಸ್ಡೇ ಏನ್ ವ್ಯಾಡ್ನಸ್ಡೆ ಕೊಡೋ ಒಂದನೆಲ್ಲ
ಏ ನಾಳೆನೆ ಸಬ್ಮಿಟ್ ಮಾಡತ್ತೇ ನಮ್ಗನ್ ಗೊತ್ತಾಗಿಲ್ಲ ಈಗ್ ಹಿಂಗೆ ಮಾಡ್ಬೇಕು ಅಂದ್ರೆ ಬೇಕಿಲ್ಲ ನಾವ್ ಫೈನಲ್ ಇದೀವ್ ಬೇ ಏ ಏ ಇದ್ ಸೈನ್ಯ ಮಾಡಕ್ಕು
ಲಾಸ್ಟಿಗ್ ಮತ್ ಬಾಳದು
ಇವಾಗ ಲಾಸ್ಟ್ ಈಗಲ ಅರ್ಜೆಂಟ್ ಇರ್ತದ ತಾವೇ ತಾವೇ ಕೊಟ್ಟ ಬಿಡ್ತಾರ
ಅಸಂದ ಮೇನ್ ಕೊಟ್ಟಿ ಬಿ ಇ ಅಂತ ಏನ್ ಗೊತದ ಹೇಳು
ಅೆ ಅಸೈನ್ಮೆಂಟ್ ನಾತಕ್ಕೇಳದ ಅದ್ರ ಕೊಡ್ಬೇಕಂತವು ಅಸೈನ್ಮೆಂಟ್ ಮಾರ್ಕ್ಸ್ ಕೊಟ್ಟಾಳಕಿ ಹ್ಮ್ ಏನ್ಿಲ್ಲ ಈ ಸಿಗ್ನೇಚರ್ ಒಂದ್ ಮಾಡೋದೇತ್ ನೋಡ ಅದು ಸಿಗ್ನೇಚರ್ ಅಂದ್ರೆ ನೋಡು ಟಿ
ಹಾಗೆ ಗೊತ್ತಿಲ್ದಾನೆ ಮಾಡ್ಬಡ್ ತಿಂತರಿ ನಾ ಒಂದಿನ ಹೋಗೇ
ಆಕಿಬೈತಾಳೆ ಇಲ್ಲಗ ಲಾಸ್ಟ್ಗ್ ಹೋಗಮ್ಮ ಮ್ಯಾಮ್ ಅಸೈನ್ಮೆಂಟ್ ಕೊಟ್ಟಿದರಿ ಅವಾಗೆ ಸಿಗ್ನೇಚರ್ ಮಾಡದಾಗ ನೆನ್ಪಿಲ್ರಿಿ ಅ ಕಮಟೆ
ಹ್ಮ್
ಹ್ಮ್ ಬರಲ್ಲಪ್ಪಾ ನಾ ಎಲ್ ಬರಲ್ ಈ
ಹ್ಮ್ ಮತ್ತ್ ಹಸನ್ ಮೆಂಟ್ ಅಲ್ದ ತೋರ್ಸಂದ ಒಂದರು
ಅಕ್ಕಿ ಅಕ್ಕಿ ಅರ್ಜೆಂಟ್ ಇದ್ದಾಗ ಹೋಗ್ಬೇಕಾ ನೀ ಅದು ಬೇಕು ಹೊಸು ಸಾಯಿಬಡಿಿಯ ನನಗ್ ಜಾಸ್ ಅನ್ಯ
ಠಾ
ಅಕಿ ಲೀಕ್ದರ ಬರ್ದೇ ಇಲ್ಲಿಿನ ನೀ ಅಕಿ ಏನ್ರ ನಾಳೆ ಲೀಕ್ ಎಕ್ಸ್ ಬರಕ್ೊಮ್ಗ ಚಿಟ್ಟಿರ ಮಾಡ್ಕೊಂಡತ್ತ ಸಾಕದ್ ನೋಣ ಕರಗ ಕೂತ್ ಚಿಟ್ಟಿ ಬರ್ತಪ್ಪಾ
ಊರಿಗೆ ಹೋಗ್ಬೇಕ ಅಂದಿದ್ದಾರೆ ಇವತ್ತು ತ್ತನ್
ಹೋಗೇನ್ ಮಾಡ್ತ್ ನಾ ಇಂಟರ್ನಲ್ಲಿ ಇಲ್ಲ ಅಾನ
ಅದಕ್ಕೆಸುಿನ ಹಾಲತ ತಪ್ಪ ಹೋಗದ ಈಗ ಆಡು ದಿನದಾಗ
ನೀ ನೈನಿಗೆ ಹೋಗಂಗ್ ಭ ಇಲ್ಲ ಟೆನ್ನಿಗ್ ಭ ಹೋಗಂಗ ಇಲ್ಲ ಯಾಕ ಕೇಳು
ಯಾ ಕಾಮ ಚಡಿಯಲ್ಲ ತ ಹಚ್ಚು ಕಣ ಪತಿನ ಸಾ ಬ ಮಾಡ ಹಚ್ಚು ತಲ್ಲಿ ಹಾ ಚಳ ಎಲ್ಲ ಹಚ್ಕೊಂಡು ಮಕೊತನಪ್ಪ ಹಲೋ
ಮುಖು ನಮ್ಗ ಏನಿರ್ಲಣ ಕಗೆ ನಚ್ಚೊಂಡ ಮಕ್ಕೊಂಡ
ನೋನ ಯವಾ ಗರಮ
ಗುಳಗಿ ತಗೋಗ
ಊಟ ಮಾಡ್ಕೇವತೀಿನಿ ಯಾರ ಬಿಲ್ರ ಅವೇನ್
ಇನ್ನೇನ ಬಿಟ್ಟ ಅಂದ್ರು ಆರಾಮ್ ತಪ್ಪತ ಮ ಎ ಎಸ್ ಸತ್ತ ಹೋಗಿದ್ ನೋಡ್ ಹಾಸ್ಪಿಟಲ್ ಮನ್ಷ್ದಜ ಏನ್ದದು ಬರ ಹಾಸ್ಪಿಟಲ್ ಹಗ ನದು
ಮತ್ತ ಹಂಗ್ ಆರಾಮ ತಪ್ಪತ್ ನಮ್ಮ ಮನೆಗಿಂದ ಅರ್ಥ ತಾನ ಮಾಡಕ ಮಲ್ಲಗರ
ಹೋಗ್ ನೀ ನಾಳೆ ನಾಳೆ ಹೋಗ್ ಎಂಟರ ನೋ ಅರಪ್ಪ ಹತ್ತ ಹೋಗ್ಿ
ಒಓದದವಾಗ
ಇದ್ರನೆಲ್ಲೇ ಮುಗಿಲ್ಲ ಹದ ಬೇಕಂದ್ರೆ ನಿಮ ಕರಗಗ ನಿನ್ನೆ ಮುಗ್ದಿತ್ತ ಮುಚ್ಕೊಂಡ್ ಓದ್ತಿದ ಮುಚ್ಕೊಂಡು ಓದ್ತಿದ್ದೇವೆ ಇವರು ಯಾಕದ ನ ಇದ್ರನ್ ಸಾಯ್ಬೇಕುಣ್ಣ ಇ ಕರ ಸಾಕದ್ ನೋಡಿ
ಹಿನ ಹ್ಸ ದು ಕಟ್ ಮಾಡು ನಾಸ್ತಿ ತಿಿನಂತ ಈಗ ಯಾವ ಆಸೆ ಮೇಟ್ ಕೊಡ್ಬೇಕ ಹೇಳು
ಡಾಕ್ ಕೊಡ್ಬೇಕು ಬಯಾಲಜಿ ಕೊಡ್ಬೇಕು ಎನ್ ಎಸ್ ಎಸ್ ಕೊಡ್ಬೇಕು ಲಿಿಕಾ ಕೊಡ್ಬೇಕು
ನಾ ಹಸ್ತೀನ ತಡಿಯ ನಾ ಫೋನ್ ಹಸ್ತನೆಂದರು
ಹ